ಹ ನಮಸ್ತೆ ಅವರೇ
ನಮಸ್ತ ರೀ ಏನ್ ಆಡತದ್ರೀ ಅಭಿ ಅವರೇ
ಹಾ ಏನ್ರರಿ ಆರಾಮದಿರ ಏನ್ರರಿ
ಆರಾಮದೀವಿ ನೋಡ್ರಿ ನೀವ್ ಆರಾಮ್ ಇರಲ್ಲ
ಹಾ ನಾವ್ ಆರಾಮದೇವಿ ನೋಡ್ರಿ ಊಟ್ರಿ
ಊಟ ಆಯ್ತ ನೋಡ್ರಿ
ನ ನಮ್ದು ಈ ಈಗ ಜಸ್ಟ್ ಆಯ್ತ್ ನೋಡ್ರಿ ಅನ್ನ ಸಾರ ಚಪಾತಿ ಮಾಡಿದ್ರಿ ನಮ್ ಹನ್ ಚಪಾತಿ ಮಾಡಿದ್ರ್ರೀ ಅವ ಸರಿ ಆಯತಿಲ್ರರಿ ಅದಕ್ ಚಿತ್ರಾನ್ನ ಮಾಡ್ಯಾರೀ ಹೌದನ್ರಿ ಸೀನಿಯರ್ಸ್ ನೋಡ ನೋಡ್ರಿ ಚಪಾ ಎಲ್ಲಾ ಚಿತ್ರನ ಖಾಲಿ ಮಾಡಿಬಿಟ್ಟಿದ್ದಾರೆ ನೋಡ್ರಿ ನಮ ಹಳಸ್ಲಾರ
ಅಯ್ಯೋ ಒಷ್ಟ್ಮ ತಿಂದು ಬಿಟ್ಟಏನ್ರರಿ ಸೀನಿಯರ್ ಹಂಗಾದ್ರಿ ಹೆಂಗ್ರೀ ಮತ್ತಾ
ಏನ್ ಮಾಡಾಕ್ ಬರಲ್ರರಿ ಸುಮ್ನೆ ಅವ್ರ ಈಗ ನ ಈಗ ಇವತ್ ಅವ್ರದ್ರಿ ನಾಳೆ ನಮುದ್ರೆ ಅಷ್ಟ ರ ರ್ ನಾವುನ್ ಎಷ್ಟನ್ನ
ಇದು ಏನಂದ್ರ ಇ ಕರೆಯಟ ಅ ನೋಡಿ
ಅಷ್ಟಾರೀ ಮತ್ತ ಏನ್ ಮತ್ತೇನ್ರಿ ಇವತ್ ಅವ್ರ್ ಮಾಡ್ರಿ, ನಾಳೆ ನಾವು ಅಷ್ಟೇ ರೀ ಮತ್ತೇನಿಲ್ಲ ನೋಡಿ ಹನ್ರಿ ಅಷ್ಟೇ ನಾ ಡ್ರಿ ಎಲ್ಲಾ ಇರ್ತವ ನಮ
ಅದ ಹಂಗಗೆ ಕಂಟಿನ್ಯೂ ಆಗ್ತದ್ರಿ ಅದ ಮುಗಿಯಲ್ರಿ ಅದ ಹ್ಮ
ರೂಲ್ಸ್ ಚೇಂಜ್ ಒಂದ ಬ್ಯಾಚ್ ಚೇಂ ಮಾಡಿದ್ರೆ ಅದು ಚೇಂಜ್ ಆಗತ್ ಈಗ ಒಬ್ರು ನೋಡಿ ಒಬ್ರು ಬ್ಯಾಚ್ ಹೌದಿಲ್ರಿ
ಹಾ ಅವರು ಹಿಂಗ ಮಾಡ್ರ ನಾವು ಹಿಂಗ ಮಾಡ್ಬೇಕ ಅನ್ಸ್ತದ್ರೀ ಮನ್ಸಿಗೆ ಅದೇನು ಚೇಂಜ್ ಆಗಲ್ಲರರಿ ಅದು
ಹ್ಮ ಮತ್ತೆ ಮಾಡ.
ಹು
ಪುಚಕ್ ತ್ರು ಮಲ್ ಪುಚಕ್. ಇನ್ನೇಳ ಅದಇನ್ನ. ಅವ್ರ ಜೊತೇಲಿ ಮಾಡ್ಬಬೇಕು.
ಎದ್ದೇಳೋ ಎಲ್ಲದಿ.
ಹನ ರೀ ಸಂಜಿಕಿ ಆ.
ಹಾಲೋ.
ಹಲೋ ಮತ್ತೆ ಹು ಮತ್ತೆ ಊರ. ಹೌದೇನತ್ರಿ ಆ ಮತ್ತೇನಡ್ರಿ ಆರಾಮದೇರಿ ಎಲ್ಲಾ ಅರಾಮ ಅದಾರಿಲ್ಲರೀ ಮನ್ಯಾಗ ಪನ್ಯಾಗ.
ಹ ಮನ್ಯಾಗೆಲ್ಲಾಅರಾಮಾರು ನಿಮ್ಮ ಮನ್ಯಾಗ.
ಹ ಹ ಆರಾಮದರತೋರಿ ಇದರಿ ನಿಂಬದು ಯಾವ್ದ ಊರ ಅಂದ್ರ ಅಲ್ಲರಿ.
ನಮ್ಮದಿಲ್ಲೆ ಜೆವರ್ಗಿ ರೀ.
ಹೌದನರಿ ಜೇವರ್ಗಿ ವಡ್ಲ ಮಳಿ ಆಗೇತೆಂಡ್ರಿ ಮಳಿ ಪಳಿ.
ಮಳಿ ಏನ್ ಮಳಿ ಇಲ್ಲಂತ್ರಿ ಕೇಳ್ಪಟ್ಟೆ ನಾವೆ ಮನಿಗ್ ಫೋನ ಹಚ್ಚಿದಾ.
ಹು ಡ್ರಿ.
ಮಳೆ ಏನಾಗಿಲ್ಲಾ ತಂದ್ರರಿ.
ಹೌದನ್ರಿ ನೋಡ್ರಿ ಮಳೆಗಾಲ ಇಲ್ಲಾರಕ್. ಅದಂಗ ಎಲ್ಲಾ ಬೀಜ ಬಿತ್ತಿರಿ ತುಟ್ಟಿ ಬೀಜಾ ರೈತರು ಬಿತ್ತನೆ ಮಾಡಿ ಅವಕ್ ಮಳೆ ಇರ್ಲಾರ್ದಂಗ ಹೆಂಗರಿ ಹಿಂಗ ಆಗಿರ.
ಹಿಂಗಾದ್ರ ಎಲ್ಲಾ ಬಡವ್ರು ಲಾಸ್ ಆಗ್ತದ್ರೀ ಪಾಪ ಸಾಲಾಗಿಲಾ ಮಾಡಿ. ಕೇಸಿನ್ ಬಡುರು ಬೀಜಾ ತಂದ ಇರ.
ಹು ಹುಡ್ರಿ ಮತ್ತ ಏನ್ ಮಾಡಕ್ರೀ ಈಗ.
ಮುಂದ ಬಿತ್ತಿ ಏನ್ ಮಾಡಬೇಕ್ರಿ.
ಕರೇವ ಬಿಡ್ರಿ ಅದೊಂದು. ಈ ಈಗ ನೋಡ್ರಿ ನಿಮ್ಮ ಜೇವರ್ಗಿ ಕಡೆ ಆದ್ರ ಕೃಷ್ಣಾ ನದಿಯರ ಲಾಸ್ಟ್ ಟ್ಟಿಗೆ ಡ್ಯಾಮರ ಬರ್ತವ ರಿ. ನಮಗ ಯಾರಿ ಒಂದ ಡ್ಯಾಮ್ ಇಲ್ಲಾ ಒಂದ ಏನು ಇಲ್ಲಡ್ರಿ ಒಂದ್ ನೀರಾವರಿ ವ್ಯವಸ್ಥೆನು ಇಲ್ಲಡ್ರಿ. ಮಳಿ ಬಂದಾಗ ಬಿತ್ತಬೇಕ್ರಿ ಬೆಳಿಬೆಕ್ರಿ ನಾವು ನಮುವು ಕಷ್ಟಾ ಬಾಳ ಐತ್ರಿ.
ನೀರಿನ ವ್ಯವಸ್ಥೆ ಇಲ್ಲೇಏನಡ್ರಿ ನಿಮ್ಮ ಕಡೆ.
ಏನೇಏನು ಇಲ್ಲಡ್ರಿ ಒಂದ ಅದು ಒಂದ ಕೆರಿ ತುಂಬಿರ್ತ್ರಿ ಕೆರಿ ನೀರ ಒಟ್ಟ ಊರಿಗೆ ಬಳ್ಸಕ ಕರೆಕ್ಟ್ ಆಗಿಬಿಡ್ ತ್ತಾವರಿ ನಮ್ಮ ಹೊಲಗಳಿಗೆ ಎಲ್ಲಾ ಮಳೆರ ಮಳೆ ಬಂದ್ರ ಅಷ್ಟ ರೀ ನಮ್ದು.
ಹೌದೇನಡ್ರಿ.
ಹು ಡ್ರಿ
ಹು ಅಂದ್ರ ಮಳಿ ಮ್ಯಾಗ ಡಿಫ ಫೆಂಡ್ ಡ್ರಿ ನೀವು.
ಹುನಡ್ರಿ ಎಲ್ಲಾ ಮಳಿ ಮೇಲೆ ಡಿಪೆಂಡ್ ನೋಡ್ರಿ ಮಳಿ ಬಂತ ತಂದ್ರ ಬೆಳಿ ಬಂದಂಗ್ರೀ ಮಳಿ ಏನರ ಬರ್ಲಿಕ್ಕಂದ್ರ ಆತ್ರಿ ಏನೇನು ಇಲ್ಲ ನೋಡ್ರಿ.
ಬಡುರದು ಬಾಳ ಲಾಸ್ ಅದ್ರಿ ಹಿಂಗ ಆದ್ರ.
ಎ ಪ್ಪ ಕೇಳ್ತೇತಿರೆಂಡ್ರಿ ಬಾಳ ಲಾಸ್ ಐತ್ರಿ.
ರೈತರೇ ನಮ್ಮ ದೇಶದ ಬೆನ್ನ ಎಲಬು ಆದ್ರಿ ಸರ್ಕಾರ ಎಲ್ಲಾ ಇದ್ರ ಬಗ್ಗೆ ಕಮಾ ಕ್ರಮ ತೊಬೇಕ್ರಿ.
ರೀ ಇಲ್ಲ ನೋಡ್ರಿ ಡಿ ಕೆ ಶಿವಕುಮಾರ್ ಅವರು ಏನಂತಾರ ಗೊತ್ತೈತೇನಡ್ರಿ. ಏ ನೀವು ಬಿವಿ ಬೀಜನೇ. ಬಿತ್ತಕ ಮಾಡ ಬಿತ್ತದ ಮಾಡ್ಬೇಡ್ರಿ ನಾವು ನದಿಗಳ ನೀರ ಕೂಡಲ ಇಸಲೆ ಅದ್ರಾಗ ಬರಿ ಹತ್. ಟಿ ಎಂ ಸಿ ನೀರ್ ಅದಾವೆ. ಬಿತರಣೆ ಮಾಡು ಅವ್ರ ಹೆಂಗತಿ ಅಂದ್ರ ನಮ್ಮ ರೈತರ ಎಲ್ಲಿ ಹೋಗಬಕ್ರೀ ರೈತರ ಮತ್ತ ತ್ತ ವೇಕಲ್ ದೇಶದ ಬನ್ನಿಲವು ಅಂತ ರೀ.
ಹೌದ್ರೀ ರೇಶದ ಹ ನಮ್ ದೇಶದ ಬೆನ್ನೆಲ್ಲಬ ಅಂತರಿ ಅವ್ರ ಬ ಅವ್ರಗ ಒಂದ್ ಸ್ವಲ್ಪ ಅ ವಯ್ಯ ಸಾಯ ಮಾಡಲ್ ನೋಡ್ರಿ. ಬರ ಅವರ ಸ್ವಾರ್ಥಗೋಸ್ಕರ ರಾದಕೀಯ ನಡ್ಸ್ಕತ್ ಬರ್ಲತ್ತಾರೀ.
ಹುನ್ರಿ ಈಗ ಬೆಳಿ ಬೆಳಿ ಪರಿಹಾರ ಹಾಕಿ ಹಾಕಿರಿ ವರ್ಸ ವರ್ಸ ಕಂಪಿಟ್ ನೋಡಿರಿ ನೋಡಿರಿ ಒಂದ ವರ್ಸನು ಬೀಳವಲ್ಲುರಿ ನಾಕೈದ ವರ್ಷ ಆಯ್ತಾ ಆಗ್ಲೇ ಕಾಗ ಬಿ ಬಿಜೆಪಿ ಗೌರ್ಮೆಂಟ್ ಇದ್ದ ಬಿದ್ದಿದ್ರ ಕಾಂಗ್ರೆಸ್ ಗೌರ್ಮೆಂಟ್ ಇದ್ ಒಂದ ಗ ಏನು ಬಿಳವಲರಿ ಹಿಂಗಾದ್ರ ನಮ್ ರೈತ್ರ ಇಲ್ಲಿ ಎಲ್ಲಿಗ ಹೋಗ್ಬೇಕ್ರಿ ನಾವು.
ಏ ರೈತರದ ಬಾಳ ಹೈರಾಣ ಅನ್ ನೋಡ್ರಿ ಹಿಂಗ ಐತ್
ಏ ಬಾಳ ಕಷ್ಟ ಐತ್ರಿ ಈಗಿನ ಕ ಈಗ ನೋಡ್ರಿ ಎ ಎಸ್ ಮಾರ್ಕೆಟ್ಗಳಲ್ಲಿ ಎಷ್ಟಷ್ಟ ನೀ ದಿನ ಸಾಮಗ್ರಿಗಳ ತಗೋಕ ಹೋದ್ರ ಎಷ್ಟೆಷ್ಟ ಬೆಳೆಗಳು ಜಾಸ್ತಿ ಆಗ್ಯವ್ರರಿ. ಒಂದ ಕೆ ಸಕ್ರೆ ತಗೋಕ ಹೋದ್ರ ಐವತ್ತರೀ ಎಲ್ಲಾ ಮನಿಗ ಹದ್ನೈದ ಸಾವಿರ ನೀ ಏನ್ರ ದುಡಿತೀರಿ ಅಂದ್ರ ಏನ ಸಾಲಲ್ರರಿ ಈಗಿನ ಕಾಲದಲ್ಲಿ
ಏ ಏನ್ ಸಾಲಲ್ಲ ನೋಡ್ರಿ.
ಒಂದ ಹೊರಗ ಊಟ ಮಾಡಕ ಹೊರ ಒಂದನೂರ ಪಾಯಿ ಆರ್ನೂರು ರೂಪಾಯಿ ಒಂದ ಎಗ್ರ ಎಗ್ ರೈಸ್ ನೂರು ರೂಪಾಯಿ ಈಗ. ದೊಡ್ಡ ದೊಡ್ಡ ಡಾಬದಲ್ಲಿ. ಮತ್ತ ಹಿಂಗಾದ್ರ ನಮ ಎಲ್ಲಾ ರೇಟ್ ಆಗಿದೇರಿ. ಈಗ ರೈತರ ಬೆಳೆದ್ರ ಅದಕ್ಕ ಸ್ವಲ್ಪ ವ್ಯಾಲ್ಯೂ ಇರ್ತರಿ. ಈ ಪ್ರಾಡಕ್ಟ್ ಈಗ ಎಲ್ಲಾ ಉತ್ಪಾದನೆ ಜಾಸ್ತಿ ಆದ್ರ ನಮ್ಗ ಎಲ್ಲಾ ಖರ್ಚ ಮಾಡಕ್ರ ಸ್ವಲ್ಪ ಚೊಲ ಆಗತ್ತ ಹೌದ ರೀ. ಉತ್ಪನ್ನನ ಕಮ್ಮಿ ಆದ್ರ ನಮ್ದ ಹೆಂಗ್ರೀ ಮತ್ತ ಹಿಂಗಾತಿ ಆದ್ರ
ಹಿಂಗಾದ್ರ ಹೋದ್ ನೋಡ್ರಿ.
ಈಗ ನೋಡ್ರಿ ಈ ಕಡೆ ಸಿ ತುಂಗಭ ನದಿಯಲ್ಲಿ ತು ನೂರು ಟಿ ಎಂ ಸಿ ಸಿ ನೀರ್ ಸಾಮರ್ಥ್ಯ ಇದ್ದ ಬರೀಹತ್ತ ಟಿಂ ಎ ಸಿ ತುಂಬೈತ್ರಿ ಮತ್ತ
ಮತ್ತೆಲ್ಲ ಬೇರೆ ರಾಜ್ಯಕ್ಕೆಲ್ಲ ಬಿಡ್ಬೇಕಲ್ರಿ ನೋಡಿರಿಲ್ರರಿ ಈಗ. ತಮಿಳುನಾಡಿದಾಗ ಅವ ಗೊತ್ತಾರದಾಗ ನೀರ್ ಬಿಡ್ಲತಾರತ್ರಿ ಕರ್ನಾ
ಹುನ್ರಿ ಮತ್ತ ಈಗ ನೋಡ್ರಿ ನಮ್ ಅದರೀ ಈಗ ನೋಡ್ರಿ ನಮ್ಮ ರೈತರಿಗ ಬಳ್ಳಾರಾರ ಇನ್ನೊಬ ರೈತರಿಗೆ ಹೆಂಗ್ ಎದಕ್ ಬಿಡ್ತಾರ ಅಂತರೀ. ಹೇಳ್ತನ್ರಿ ನಾನ
ಇದ ಕರೆ ಇದ್ ಏನ್ ಕರೆ ನೋಡ್ರಿ ಡಿ ಕೆ ಶಿವ ಕುಮಾರ್ ಅವ್ರಗ ನಾವ ಇದಕ ಪ್ರಶ್ನೆ ಕೇಳಬೇಕ್ರೀ.
ಕೇಳೇಬೇಕ ಈಗ ನಮ್ ರೈತರಿಗ ನಾವ್ ಮದ್ಲರೀ ಈಗ ನಮ್ ಗಂಗಳದಾಗ ನಾವ್ ಲ್ಲ ಇದ ತೊಳ್ಕೊಂಡ ಇನ್ನೊಬ್ಬರ ಗಂಗಳದಗ ನೊಣ ಹೊಡ್ಯಾಕ ಹೋರಿ ನಮ್ ಗಂಗಳದ ಕ ಸತ್ತಿ ಬಿದ್ದೆತಿ ಅಂದ್ರ ಇನ್ನೊಬರ ಗಂಗಳದಾಗ ಏನ ಇದ ಮಾಡಕ ಹೋಗ್ಬೇಕ್ರಿ. ಹೌದಿಲ್ರರಿ ಅದಕ್ಕೆ ನಾವು ಮಾನ್ಯ ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಗೆ ಮನವಿ ಮಾಡಿ ಈಗ ನಮ್ ಫಸ್ಟ್ ನಮ್ ಬಿಡ ಎಷ್ಟರ ಬಿಡ್ರ ಅವ್ರ ಬಿಡ್ಡಲಾರ. ನಮ್ ಜನರ ರೈತರ ಬಿಡ್ರಿ ಅಂತೇಳಿ ನಾವ ಒಂದ್ ಮನವಿ ಮಾಡ್ಬೇಕಂತ ನಾವ ಮಾನ್ಯ ಶಾ ಷ ಹ್ಮ ಹುನ್ರಿ ಮ ಅರವ್ರಿ
ಅಂದ್ರೆ ಬಗೆಹರಿತದರಿ ಸಮಸ್ಯೆದ ಊರ ಊರಿನ ಜನ ಎಲ್ಲರೂ ಇದ ತೀರ್ಮಾನ ತುಗೋಬೇಕ್ರಿ ಒಂದ್ ನಮ್ಮ ಜೀವನ ಕಟ್ ತಗೋಬೇಕಂದ್ರ ನಾವ್ ಇದು ಒಂದುಕ್ ಮನವಿ ಪತ್ರ ಬರಿಬೇಕು ಎಲ್ಲಾ ರೈತರು ಹೋಗ್ ಗಟ್ಟಿನಿಂದ ಕುಂತು ಎಲ್ಲ ಒಂದ್ ಸಭೆ ಮಾಡಿ ಕೆೇಶಿನ್ ಇದ್ರ ಬಗ್ಗೆ ಒಂದ್ ಪರಿ ಸೂಕ್ತವಾದ ಪರಿಣಾಮ್ ಒಂದ್ ವಿಷಯಗ್ಗೆ ಇದ್ ಇದ್ ಮಾಡ್ಬೇಕ ಹಾಂ.
ಅ ಹೌದ್ ಬಿಡ್ರಿ ಈಗ್ ನೋಡ್ರಿ ಮನ್ನೆ ಏನಾಯ್ತಂದ್ರಿ ನಾವು ಸುಮಾರ್ ಹತ್ ಎಕ್ರೆ ಹೊಲ್ದಲ್ಲಿ ತೊಗರಿ ಹಾಕಿದೀವ್ರಿ ಮಳೆ ಇರ್ಲಾರ್ದ ಟಿ ಎಸ್ ತ್ರಿ ಯಾರು. ಎಂಟ್ನೂರು ರೂಪಾಯಿ ಕೆ ಬಿ ಎಂಟ್ನೂರು ರೂಪಾಯಿ ಪಾಕೆಟ್ ಇದು ಬೀಜ ತರ್ಸಿವ್ರಿ ಇದ್ರಾಗ ಹೂನ್ ರಿ ಅ ಅಂತವ್ ತರ್ಸಿ ಬಿತ್ತಿವ್ರಿ ಸುಮ ಹೂನ್ ರಿ ಒಂದ್ ಪ್ಯಾಕೆಟ್ಗೆ ಎಂಟ್ನೂರ್ ಸುಮಾರ ಒಂದ್ ಹತ್ ಪಾಕೆಟ್ ಒಂದ್ ಇ ಇಪ್ಪತ್ತೈದ್ ಮೂವತ್ ಸವ್ರುಪಾಯ್ ಬಿತ್ತನ್ಯಾಗ್ ಖರ್ಚ್ ಮಾಡ್ ಡ್ ರೀಗ ಬೆಳೆ ಬರ್ಲಿಕ್ ಅಂದ್ರ ನಾವ್ ಎಲ್ಲಿಗ್ ಹೋಗ್ಬಕ್ರಿ ಅದ ಸಾಲ ಇದೆರಿ ಒಂದ್ ಎರಡ್ ಲಕ್ಷ ರೂಪಾಯಿ ಬ್ಯಾಂಕ್ ನಲ್ಲಿ ಅಲ್ ಒಂದ್ ಬಹಳ ಸಾಲ ಮಾಡ್ಕಂಡ್ ಇದಿವ್ರಿ ಮತ್ತೆ ಫಿಜ್ ಅಪ್ಪ ಇವೆಲ್ಲ ಬಿತ್ ಮಳೆ ರಾಯ ಬಂದ್ನ ನಮ್ಗ ಅದನ್ ಒಳ್ ತಿರ್ಸಕಾಗತ್ರಿ ಇಲ್ಕಾ ನಾವ್ ಎಲ್ಲಿಂದ ತೀರ್ಸ್ಬೇಕ್ರಿ ಗೋರ್ಮೆಂಟ್ ಖರ ರೀ. ಈಗ ಕಾಲೇಜ್ ಎಲ್ಲಾ ಫೀಸ್ ರೀ ಅವ್ರೀ ಖರ್ಚ್ ರೀ ಎಲ್ಲಾ ಇರ್ತವಲ್ರಿ ಮತ್ತೆ. ಬ ಬಾಳ ಕಷ್ಟ ಐತ್ರಿ ಇವರು ಅರ್ಥ ಮಾಡ್ಕಿಣಲ್ ಗೋರ್ಮೆಂಟ್ನರ್ ಲಾಸ್ಟ್ಗೆ ರೈತರಿಗೆ ಸಾಲರ ಮನ್ನಾ ಅವ್ರಿಗೆ ಬೆಳೆ ಪರಿಹಾರ ಬೆಳೆಯ ಎಲ್ಲಾ ಪರಿಹಾರ ಕೊಟ್ರೆ ಲಾಸ್ಟ್ ನಮ್ ರೈತರು ಸ್ವಲ್ಪ ಖುಷಿಯಿಂದ ಆಗ್ಯಾರು ಇರ್ತಾರಂತ ಅನ್ಕೊತೇನ್ರಿ ನಾ
ಹೌದ್ರಿ. ಸರ್ಕಾರಿದಿರಾ. ಸರ್ಕಾರ್ ಇದ್ರ ಬಗ್ಗೆ ಕ್ರಮ ತಗೋಬೇಕ್ರಿ ಇಲ್ಲಾಂದ್ರ ರೈತರದ್ದ ಬಾಳ್ ಕಠಿಣ ಐತಿ ನೋಡ್ರಿ.
ಕರೆ ಹೋಗ್ಬಡ್ರಿ ಕರೆ ಯಾತಗೊಬೇಕ್ ತಾಹೋಗ್ರಿ.
ಈಗಾ ರಾಜಕಾರಣಿದವ್ರ್ ಹೆಂಗದಾರ ಗೊತ್ತೇನ್ರಿ.
ಹೂ ಹೇಳ್ರಿ.
ಇದು ರೈತ್ತರ್ ರೈತರ್ ಓ ರೈತರ್ದ್ ಇಷ್ಟೇ ಓಟ್ ಬೇಕ್ರಿ ಬರೀ ಅವ್ರಿಗೆ.
ಹ್ಮ್ ಖರೆವ್ ನೋಡ್ರಿ ಈಗ್ ನೋಡ್ರಿ ರೈತರ್ ತಕ ರಾವ್ ಓಟ್ ಅಕ್ಷಣತ್ನಾಗ್ರಿ ಯಳ್ನೂರು ರೂಪಾಯಿ ಒಂದ್ ಮುನ್ನೂರು ರೂಪಾಯಿ ಕೊಟ್ಟು ಅವು ಇವು ಸಾರಾಯಿಯ ಚಿಕನ್ ಅಂತವ್ ಕೊಟ್ಟು ಓಟಕ್ಸಂತರಿ ಒಳ್ಳೆ ಇದು ಮಾಡ್ಬೇಕ
ಮಾರ್ಕೊಂನ್ ಕುಂತಾರ್ ರೀ ಅವ್ರ್ ಒಟ್ ಅವ್ರ ಮಾರ್ಲಕ್ಕ್
ಕರವ್ರಿ ನಾವು ಯಾವತ್ತು ಪಕ್ಷ ನೋಡಿ ಆಕ್ಬಡ್ದಿ ವ್ಯಕ್ತಿ ನೋಡಿ ಓಟ್ ಹಾಕಿ ಕೆ ಆರ್ಸಿ ತಂದು ನಮ್ಗೆ ಅಭಿವೃದ್ಧಿ ಮಾಡಂತ ಆಮೇಲ್ ಪ್ರಶ್ನೆ ಮಾಡಕ್ ರೀ ಪಸ್ಟಿಗೆ ಅಮೌಂಟ್ ಇಸ್ಕೊಂದ್ ಯಾವಾಗ ಅಭಿವೃದ್ಧಿ ಮಾಡ್ತಾರೆ ಮತ್ತ ಯಾವಾಗ್ ಖರ್ಚ್ ಮಾಡಿರ್ತರೆ ಮಾಡಿವಪ್ಪ ನಾವ್ ಅಂತ ಹೇಳಿ ರೊಕ್ಕ ಈ ತಿಂತಾರಿ ಅವ್ರ.
ನಾವೇನರೇ ನಾವೇನರೆ ನಮ್ಮೂರಿಂದಾ ಪಂಚಾಯಿತಿ ಅಧ್ಯಕ್ಷರಿಗೆ ಮತ್ತ ಎಂ ಎಲ್ ಎ ಅವ್ರಿಗೆ ಏನಾರ ಕೇಳಕ್ ಹೋದೇವ್ ಅಂದ್ರಿ ಏನ್ ಅಂತಾರ ಗೊತ್ತೇನ್ರೀ ಅವ್ರ.
ಹೂನ್ ರೀ.
ನಾ ನಿಮಗ್ ಓಟ್ ಕೊಟ್ಟೀವಪ್ಪ ಸುಮ್ನೆ ಹಾಕಿಲ್ಲ್ ನೀವು ಓಟ್ ನಮಗ ಅಂತ ಅಂಬಿಡ್
ಹ್ಮ ಹ್ಮ್ ಅನ್ಬಿಡ್ತಾರೀ ಅದಕ ರೀ ನಾವ್ ಏನ ಪಸ್ಟಿಗೆ ನಾವ್ ಏನಾರ ನಮ್ಮ್ ಓಟ್ ನಾವು ಮರ್ ಕ್ಕೇಲ್ಲಿಕಂದ್ರ ಅವ್ರಿಗ್ ಹೋಗ್ ಕೇಳ್ಬೋಡ್ರಿ ನಾವ ಎ ಮಾಡ್ರೋ ಮಾ ಮಾಡ್ರಿ ಸರ್ ಹಿಂಗಾರೀ ನಾವು ಓಟಿಗೆ ಅಮೌಂಟ ತಿಂದಿಲ್ಲ ಹಂಗ ಹಿಂಗ ಕೇಳ್ ಮನವಿ ಮಾಡ್ರಿ ಲಾಸ್ಟ್ಗ ಅವ್ರು ಹೌದಪ್ಪಾ ಮಾಡ್ಬೇಕು ಮುಂದ ಸೈಲ ಗೆಲ್ಲಸ್ತಾರ ಅಂತ ಕೇಳಿ ಸ್ವಲ್ಪ ನಮ್ಗೆ ಕರುಣೆ ತವ್ರ ಮಾಡ್ತಾರೀ ಅವ್ರು ನಾವೇ ಓಟ್ ಮಾರ್ಕ ಅಂದ್ರ ಎಲ್ ಮಾಡ್ತಾರ ಸೋರ ಅವ್ರು
ಅವ್ರ ಏನ ಅವ್ರ ಏನ್ ಮನೋಭಾವ ಬರ್ ಮನೋಭಾವ ಬರ್ತದ ಗೊತ್ತೇನ್ರೀ ಇವ್ರ ಹೆಂಗಿದ್ರು ಓಟು ಮಾರ್ಕೊತಾರ
ಹ್ಮ್ ರೀ
ಹ ಇವ್ ಹೆಂಗಿದ್ರ ಓಟ ಮ ಮಾಡ್ಕತಾರ ಇವರು ಮುಂದಿನ ಸತಿ ಬಿ ರೊಕ್ಕ ಕೊಟ್ಟರ ಮತ್ತ ನಮಗೆ ಆಗ್ತಾರ ಅನ್ನದ ಅವ್ರಗ ಒಟ್ ಮೈಂಡ್ ಸೆಟ್ ಕುಂತತ್ ಬಿಡ್ತದರಿ
ಹ್ಮ್ ಕರ ಉಡ್ರಿ ಅದೇ ನ್ ಕರರ ಕರ ಉಡ್ರಿ ಅದೇ
ಅ ಸರಿಯಾಗಿದ್ದ
ಹ್ಮ್ ನಡೀತೈತ ನೋಡಿ ರಿ ನಾವವು ಈಗ ನೋಡ್ರಿ ವಾಹನಗಳ ಸಂಖ್ಯೆ ಇಲ್ಲ ರೀ ನಿಮ್ ಜೇವರ್ಗಯಲ್ಲಿ ವಾಹನಗಳ ಸಂಖ್ಯೆ ತುಂಬಾ ಆಗಿದಾವ್ರೀ ಅದಕ್ಕೆ ಪರಿಸರ ಮಾ ಹ ಪರಿಸರ ಮಾಲಿನ್ಯ ವಾಯು ಮಾಲಿನ್ಯ ಬಾಳ ಆಗುಂತೈತ್ರಿ ನೀವ್ ಏನ್ ಮಾಡಕಂದ್ರೀ ಮಾನ್ಯ ಇವ್ರಿಗೆಲ್ಲ ಗ್ರಾಮ ಪಂಚಾಯತಿ ಮೆಂಬರ್ಗೆ ತಾಾಲೂಕ್ ಪಂಚಾಯತಿಯ ಈಕ್ಕ ಕಾರ್ಯದರ್ಶಿಯ್ರ ಏನ್ ಅನ್ಬೇಕಕ್ಂದ್ರ ನೀವು ಮನಿಗ್ ಒಂದೊಂದ್ ಗಿಡಗಳನ್ನ ನಡ್ರಪ್ಪ ವರ್ಷಕ್ ಒಂದೊಂದ ಅಂತೇಳಿ ಮನವಿ ಪತ್ರರ ಬರಿಬೇಕ್ರ ಲಾಸ್ಟಿಗೆ ಹಾಗಾದ್ರ ಎಲ್ಲ ಎಲ್ಲಾ ಸುಧಾರ್ಸತ್ ನೋಡ್ರಿ ಹೌದಲ್ರರಿ
ಮನಿಗೆ ಒಂದೊಂದ ಗಿಡ ಅಂದ್ರೆ ಎಷ್ಟೋ ಗಿಡ ಅದ ರೀತ್ತತ್
ಹನ್ರೀ ಲಕ್ಷ ಗಟ್ಲೆ ಹಂಗ ಅದ ನಮ್ಗ ಒಟ್ಟ ಪರಿಸ ಪರಿಸರ ಮಾಲಿನ್ಯ ಆಗಲ್ರಿ ಏನ ಆಗಲ್ರರಿ ಅವೆಲ್ಲಾ ಪ್ಯೂರ್ ಆಕ್ಸಿಜನ್ ಕೊಡ್ತಾವ್ರಿ
ಹ್ಮ್
ಸೈಡ್ ತಗೊಂಡ್ ಆಕ್ಸಿಜನ್ ಕೊಟ್ಟ ಎಲ್ಲಾ ಆರೋಗ್ಯವಾಗಿರ್ತಾರೆ ಕ್ಯಾನ್ಸರ್ ಬಿ ಪಿ ಶುಗರ್ ಏನು ಬರಲ್ಲ ಜನರಿಗೆ ಅದ್ಕ್ರೀ ನಾವು ಒಂದು ಟೂರಿವೆಂಟಿವ್ರಗ
ಹಾ ಟೂರ್ ಹೊಂಟಿರಿ ನ್ರಿ
ಹನ್ರೀ ಈಗ ಇಲ್ಲಿಲ್ಲಸಿಂದ ಬೆಂಗ್ಗಳೂರು ಮೈಸೂರು
ಹಾ ರಿ
ಶ್ರಾವಣ ಬೆಳಗೋಳ ಇವೆಲ್ಲಾ ಮತ್ತೆ ಊಟಿ ಕೊಡ ಕೆನಾಲ್ ಮತ್ತೆ ಹಂಪಿ ಅಂಜನೇದ್ರ ಬೆಟ್ಟ ಇಕಡೆ ಅಲಿಲ್ದ ಒಳ್ಳ ಡೈರೆಕ್ಟ್ ಇದ್ರೀ ನಿಮ್ ಸುರ್ಪುರ ಸ ಇ ಸುರ್ಪುರ್ ಅಲ್ರರಿ ಅದ ಯಾವ್ದ್ರೆ ನಿ ಮೂರ್ ಪಕ್ಕ ಕಲಬುರ್ ಹ್ಮ ಕಲಬುರ್ಗಿರಿ ಗಾ ಗಾಣ ಗಾಣಗಾಪುರ್ ದತ್ತಾತ್ರಯ ಅಂತ ಐತಲ್ರರಿ
ಏ ಗೊತ್ತತ್ರಿ ಗಗ
ಹಲೋ ಹಾ ಗನ್ಗಾಪುರ್ ದತ್ತಾತ್ರಯಗೆ ಅದೊಂದು ಒಂದ್ ಬಾರಿ ಪ್ಲೇಸ್ ಅಂತಲ್ರರಿ ಅದ್ರ ಬಗ್ಗೆ ಅದ್ರ ಬಗ್ಗೆ ಬ ಬ ಬಾರಿಯಲ್ಲಿ ನಿಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಅದ್ಭುತವಾದ ಗುಡಿ ಅಂತ ಹೇಳಕ ನಾವು ಇಷ್ಟ ಪಡ್ತೇವಿ ನೋಡ್ರಿ ಅದ್ನ ಯಾವದಲ್ರರಿ ಅದ್ನ
ಹೌದ್ರಿ ಹೌದ್ರಿ ಅತ್ತು ತಮ್ಮ ಪ್ಲೇಸ್ ನೋಡ್ರಿದ
ಏ ಚೆನ್ನಾಗ ಐತ್ರಿ ಅಲ್ಲ ಅದು ಒಂದ್ರೀ ನಿಮ್ಮ ಜೀವ ಲ್ಲಿ ಮುಂತಾದ ಇವ್ ನೋಡ್ರಿ ನೀವು ಜೇವರ್ಗಿ ಎಷ್ಟು ಫೇಮಸ್ ಅಂದ್ರೆ ನೋಡ್ರಿ ಒಂದು ಒಳ್ಳೆ ಊಟ ಸಿಗುತ್ತೆ ತ್ರಲ್ಲಿ ಜವರ್ಗಿಯಲ್ಲಿ ಉತ್ತರ ಕರ್ನಾಟಕ ಶೈಲಿಯ ಹೌದಲ್ರರಿ
ಹೌದ್ರಿ ಹೌದಾ
ಈಗ ನಾವು ಮೊನ್ನೆ ಕಲಬುರಗ ಹೊಂಟಿದೀವಿರೀ ನಾವು ದೇವರ್ರಿಗೆ ಚಾ ಕುಡುದೀವರು ಬೆಲ್ಲದ ಚಾ ಅಂತ ಚೆನ್ನಾಗಿ ತ್ರಿ ಮತ್ತೆ ಅಲ್ಲೇ ಅಲ್ಲಿ ಊಟ ಮಾಡಿದ್ರಿ ಒಂದು ಧಾಭಾ ಐತ್ರಿ ಯಾವದ ಅಲ್ಲಿ ಚೆನ್ನಾಗಿ ಊಟ. ಕೊಟರ್ ಬಿಡ್ರಿ ಅದ್ಕ ನ ಜೇವರ್ಗೆ ಈ ಕಡೆಲ್ಲಾ. ಹ್ಮ್ ಸ ಚೆನ್ನಾಗಿ ಐತ್ರಿ ಊಟ ಚಲ ಆಯ್ತಿ ಅಂದ್ರ ಚಲೋ ಐತ ಅನ್ಬೇಕಕ್ರ ಹೌದ ಇಲ್ರಿ. ಈ ಚಲೋ ಇಲ್ಲ. ಈ ಕಡೆ ಎಲ್ಲಾರಿ ಬೆಂಗಳೂರು ಮೈಸೂರು ಎಲ್ಲಾ ಉಪ್ಪಿಲ್ಲ ಕಾರ್ ಎಲ್ಲ ಸಪ್ಪರಿ ಇಲ್ಲಿ ಊಟ. ಇಲ್ಲಿ ಆದ್ರೆ ನಮ್ಗೆ ಆರೋಗ್ಯ ರೊಟ್ಟಿ ಪಟ್ಟಿ. ಹುಉನ್ರಿ ಇಲ್ಯಾದ್ರ ರೊಟ್ಟಿ ಪಟ್ಟಿ ಎಲ್ಲಾ ಸಿಗತ್ರಿ ನೋಡಿ ಹೌದಿಲ್ರರಿ ಸಿದ್ದು ಅವ್ರೇ.
ಹೌದ್ ನೋಡ್ರಿ.
ಈಗ ಇಲ್ಲಿ ಈ ಕಡೆ ಆದ್ರ ನೋಡ್ರಿ ಈಗ ನಮ್ಮೂಊರ್ ಕಡೆನು ಉತ್ತರ ಕರ್ನಾಟಕ ಶೈಲಿಯ ಎಲ್ಲಾ ರೊಡ್. ಟಿ ಅವು ಇವು ಸಿಗ್ತಾವ್ರಿ ಇಲ್ಲ ಯಾರು ಒಟ್ಟ ಸಿಗಲ್ರಿ ಇಲ್ಲೇ ಬೆಂಗ್ಳೂರ್ ಪಂಗ್ಳೂರ್ ಆದ್ರೆ ರಿ.
ಅಲ್ಲಿ ಬರೆ ಪಿಝಾ ಸಿಕ್ತು.
ಹುಉನ್ರಿ.
ಮ್ಯಾಗಿ ಅವೇನ್ ನೋಡ್ರಿ ಎಲ್ಲಾ. ಎಲ್ಲಾ ಮುಂದೋರ್ದ್ ಬಿಟ್ಟೈತ್ರಿ ಅದ್ರ ಸಲವಾಗಿ ನೋಡ್ರಿ ಇಲ್ರಿ. ಜನ ಅವಾಗ ಎಂಬತ್ತು. ತೊಂಬತ್ತು ವರ್ಷ ಬದಕ್ತಿರೀ ಈಗ ನಲ್ವತ್ತ ಐವತ್ತಕ ಹೋಗಬಿಟ್ಟ ಸಾಯ ಕುಂತಾರಿ ಜನ.
ಬರೀ ಆಟ್ ಅವು ಶುಗರ್ ಬಿ ಪಿ ನೋಡರಿ ಎಷ್ಟ ಆಗ್ಯವ್ರೀ ಯುವಕರು.
ಕಕ್ಕಿಗೆ ಒಂಟೈತ್ರಿ.
ಹ ಹೂನ್ ರೀ ಯುವಕರಲ್ಲಿ ಬರಕ್ ಕುಂತತ್ರಿ ಆಯ್ತ್ರರಿ ಸಿದ್ಧು ಅವ್ರೇ ಆಯ್ತ್ರರಿ.